ಹಾ ಹಲೋ ಮಾದೇವಿ
ಹಾ ಬಸ್ಸಮ್ಮ ಆರಾಮದೆ
ಹಾ ಆರಾಮತಿ ನೋಡುವ ಅವಾಗಲೇ ಮಾತಾಡೋ ಕುಂತಿದ್ವಿ ಹೌದ ಅದ ಕಾಲ್ ಕಟ್ಯ್ತಲ್ಲಾ?
ಹ್ಮ್ ಹೌದು ಏನೇ ಹೇಳಕತ್ತಿದ್ದಿ ಕಟ್ಟಾಯ್ತು ಕಾಲು ಸುಮ್ನೆ ಅದ ನಾನು
ಹ್ಮ ಅದೇ ಭಾಗ್ಯವಂತಿ ಬಗ್ಗೆನೆೇ ಹೇಳಕ್ ಕುಂತಿದ್ದೆ ಅಷ್ಟೋರಿ ಹ ನೀವೇನೋ ಹೋಗ್ತ ನಿಂದಿರಲ್ಲ ದೇವ್ರಿಗೆ
ಅದೇ ಹೋ ನಾ ಏನ್ ಹೋಗಲ್ಲ ಮನೆಗ ಹೋಗ್ತಾರ
ಹ್ಮ್ ಹ್ಮ್ ಮತ್ತ ನಿನಗ ಇನ್ನೊಂದ ದೇವಸ್ಥಾನ ಗೊತ್ತನ ಅಲ್ಲಿ ಮುಗಳ್ಕೊಡ ಎಲ್ಲ ನಿಂಗೊಂದು ಮಠ ನೋಡಿದಿ ಹ ಗತ್ತೀರಿ ಇದ್ದೆಲ್ಲ ಹ ಹ ಅಲ್ಲೆಲ್ಲ ಇದು ಮುಗಳ್ಕೊಡ ಅಂತ ಊರ್ ಕೇಳಿದ್ಯಾ
ಮುಗುಳಕೊಡ ಕೂಡ ಊರ್ ಕೇಳಿನಿ ಬಟ್ ದೇವಸ್ಥಾನ ಗೊತ್ತಿಲ್ಲ ಹಂಗ
ಅಲ್ಲಿನೂ ಇದೇ ತರ ಪವಾಡ ಆಗತ್ತಂತ ನೋಡ ಅಲ್ಲಿ ಇದೇ ತರಲ್ಲ ಅದು ಸಪ ಬೇರೆ ಅಲ್ಲಿ ಮುಗಳ ಮುಗಳಕೊಡ ಅಂದ್ರರ ಒಬ್ಬ ಮಠದಾಗ ಒಂದ ಸ್ವಾಮಿ ಅದನಲ್ಲ ಆತ್ತ ಹ ಅದಬ ಸ್ವಾಮಿಮುತ್ಯ ಅಲ್ಲಿ ಇಂಗಳಕೊಡ ಎಲ್ಲಲಿಂಗ ಅಂತ ಎಲ್ಲ ಲಿಂಗ ಅಂತ ಒಬ್ಬ ಮುತ್ತ್ಯಾ ಅಲ್ಲಿ ಅಲ್ಲಿ ಮಠದಾಗ ಏನಂದ್ರ ಆಹ ಅಲ್ಲಿ ಒಂದ ಕಾರ್ ಅದ ಆ ಕಾರ್ ಏನ್ ಮಾಡ್ತ ಒಂತರ ಅದೆಲ್ಲ ಸುತ್ತ ಅದ ಇದು ಎಲ್ಲ ಅದು ಕಾರಿಗೆಲ್ಲ ಒಂದು ಏನೋ ಒಂದು ಕಾಜಿನ ತರದ ಇದು ಬಾಕ್ಸ್ ಅದ ಆ ಬಾಕ್ಸ ಒಳ್ಗ ಹಾಕಿ ಅದನ್ನೆಲ್ಲಾ ಕೀಲಿ ಹಾಕಿ ಇಟ್ಟರಾ ಕೀಲಿ ಹಾಕ್ಯಾರ ಆ ಗಾಡೆಗ ಪೆಟ್ರೋಲ್ ಕೂಡ ಇಲ್ಲ ಪೆಟ್ರೋಲ್ನ ನು ಇಲ್ಲ.. ಅದು ಆ ದೇವಸ್ಥಾನದಾಗ ಒಂದು ಗಾಡಿಯಾದ ಕ್ರಷರ್ ತರ ಆದ ಒಂದು ಹ ಹ ದೇವಸ್ಥಾನ ತಂದಾಗ ಅದು ಆ ಮುುತ್ತಾರದ ಕ್ರೆಷರ್ ಅಂತದು ಅವ್ರ್ದ ಗಾಡಿ ಅಂತ ಅದ ಅದೇ ತರ ನೀವು ಒಂದ್ ಗಾಡಿ ಅದ ಅದೇನೋ ಕೀಲಿ ಹಾಕಿ ಎಲ್ಲಾ ಅದು ಇಟ್ಟಾರಲ್ಲ ಅದ ಏನ್ ಮಾಡ್ತಂತ ರಾತ್ರಿ ಬೆಳಗ್ಗೆ ಅಂದ್ರೆ ರಾತ್ರಿ ಎಲ್ಲಾ ಊರ್ ಮಂದಿ ಎಲ್ಲಾ ಮಕ್ಕತಾರ್ ನೋಡೂ ಆ ರಾತ್ರಿಯ ಮಕ್ಕ್ದಾಗ ಎಲ್ಲಾ ಊರೆಲ್ಲ ಸುತ್ತಾಡಿ ಮುಂಚೆ ತಂದ ಚಾಕ್ ಬಂತ ಆನೆ ನಿಂತ್ಕತಂತ ನೋಡು ಅದು ಕೀಲಿನ ತಗ್ದಿರೋದ ಗೊತ್ತ ಗೊತ್ತಿಲ್ಲ ಅಂತೆ ಏನು ಗೊತ್ತಿಲ್ಲ ಅಂತ
ಮತ್ತೆ ಅ ಪೆಟ್ರೋಲ್ ಡೀಸೆಲ್ ಏನಲ್ವಾ
ಏನಿಲ್ಲ ಪೆಟ್ರೋಲ್ ಇಲ್ಲ ಏನಿಲ್ಲ ತಾನೇ ಊರಲ್ಲ ಸುತ್ತಾಡಿ ಬಂದು ತಂಚಾಗಗ್ತಾನೆ ನಿಂತತ್ಕಸ ಅಂತ
ಆಯೋ ನಿಜ
ಹ್ಮ್ ನಿಜ ಮತ್ ಕೇಳಿ ಯಾರಾರ್ ಬೈಲಾರ ಮುಳ್ಕೋಳ ಎಲ್ಲಾ ನಿಂಗೊಂದ್ ಮಠಕ್ಕೆಕ್ ಯಾರನ್ ಹೋಗಿದ್ರ ಅಲ್ ಪವಾಡ ಕೇಳಿ ಹಳ್ತಾರ ನೋಡ
ಹ್ಮ ರಾತ್ರಿಲಿ ಪವಾಡ್ ಆಗತಂತ ಎಲ್ಲಾರ ಹ ಅದ್ ಬಕ್ ಅದು ಅದು ಪವಾಡ್ ಅಂತದ ಅದೆಲ್ಲ ರಾತ್ರಿ ಎಲ್ಲ ಸುತ್ತಾಡಿ ಬರುತ್ತೆ ಅಂತ ಮತ್ ಮುಂಜೆೋಟ್ಟಟಿಗೆ ಅಲ್ಲೇ ತಂಚಾಕ ಇರ್ತದಂತ
ಅಂದ್ರ ಜನಕ್ಕೆ ಏನ್ ಗೊತ್ತಿರಲ್ಲ ಏನ್ ಅದು ಸುತ್ತಾಡೋದು
ಇಲ್ಲ
ಹೌದಾ
ಹ್ಮ್ ಅಲ್ಲಿ ಇದೊಂದು್ ಪವಾಡ ಇದು ಅದನು ಅಲ್ಲಿ ಅಲ್ಲಿ ಹೋಗೋರುನು ಅದು ಅಲ್ಲಿ ಯಾರ ಹೋಗಿರ್ತಾರೋ ಅದನ್ನು ಪುಣಯ ಅಂತಲೆ ಆ ದೇವಸ್ಥಾನಕ್ಕೆ ಹೋಗಬೇಕಕ್ಂದ್ರುನು
ಪುಣ್ಯ ಮಾಡಿ ಇರ್ಬೇಕಾನ
ಹ್ಮ್ ಅಲ್ಲಿ ಮಠಕ್ಕೆ ಹಬೇಕಂದ್ರೆ ಅದನ್ನು ಪುಣಯಂತ ಬಾರಿ ದೊಡ್ಡ ಮಠ ಅದ ಹೆಂಗ ಹ್ಮ್ ಬಾರಿ ಚಂದ ಅದಾ ದೊಡ್ಡ ಮಠ ಎಕಡೆ ನೋಡ್ರೂನು ಏನಿಲ್ಲ ಇ ಯಾವಾಗಂದ ಅವ ದಲಿಿಗೆ ಹೋಗಿರ್ತ ನೋಡು ಅಲ್ಲಿ ಹೆಂಗ ಅದೇ ಅಲ್ಲಿ ಹೆಂಗಗೆ ಪ್ಲೇಸ್ ಅದ ನೋಡು ಅದೇ ತರನ ಬಾ ದೊಡ್ಡದ ಅದ ಮಟ
ಹೌದಾ
ಹ್ಮ್
ಆಯೋ ನನ್ಗೆ ಗೊತ್ತಿಲ್ ಬಿಡು ಅಲ್ಲಿ ಅದ ಯಾವ ಡಿಸ್ಟ್ರಿಕ್ ಬರುತ್ತಾ
ಅಕಡೆ ಅದು ಜಮಕಣಿ ಆ ಕಡೆ ಸೈಡ್ ಬರುತ್ತ ಸಸಲಿಟಿಡೆ ಕಡೆ ಬರ್ತಾವಲ್ಲಿ ಅದು ಹೋಗ್ಕ್ಂದ್ರೆ ಒಂದ್ ದಿನ ಫುಲ್ ಹೋಗ್ಬೇಕು
ಏನ್ ಬೆಂಗ್ಳೂರು ಅಟ್ಟ ಐತೆ ಏನಾ
ಹ್ಮ್ ಒಂದಿನ ಚಂದನ್ೋದ್ರೆ ಮುಟಕ್ ಆಗುತ್ತೆ ಅದು ನಮ್ದು ನಮ್ಮ್ ಅಕ್ಕರ್ದದುು ಕೊಟ್ಟ ಹರಲೀ ಅ ನಮ್ಮ್ ಅಕ್ಕರ್ನ ಅಲ್ಲಿ ಸೊಸಾಲಟಿ ಕೊಟ್ರ ಅವ್ರ ಊರಿಂದ ಅಲ್ಲಿ ಸನಿಪಾತ್ ಅದದು ಅವ್ರ ಊರಿಗೆ ಹೋದಾಗ ಅಕಿನ್ ಮಾಡುವೆನು ಅಲ್ಲೇ ಇತ್ತುತ್ ಸಸಲೇಟ ಆಾಗ ಆ ಮದ್ವಿಗ್ ಹೋದಾಗ ಒಂದ್ ಸರಿ ನೋಡಿ ಬಂದಿವವಿ ನಾವವು ಅವಾಗ ಅವ್ರ ಊಗ್ ಹೋದಿವವಂದ್ರ ಮಟಕ್ ಅದು ಹಯ್ ಬರ್ತವಿ ಹಂಗಾಗಿ ನಂಗೂ ಗೊತ್ತಾ ಅಂದ್ರೆ ಅವಾಗೂ ನಂಗೂ ಗೊತ್ತಿದ್ದಿಲ್ಲ ಫಸ್ಟ್ಗೆ ಮಠ ಮಾತ್ರ ಬಾಳ ಮಸ್ತ್ ಆ ಆದ್ಬಿಡು ಎಷ್ಟು ಎ ದೊಡ್ಡದ ಆದ ಅಂದಿ ಹ್ಮ್ ಭಾರಿ ದೊಡ್ಡದ ಹ್ಮ್ ಒಂದಲ್ಲ ಮೂರ್ ಸರಿ ಏನೋ ಹೋಗಿನಿ ಮಠಕ್ ನಾನು.
ಅಬ್ಬಬ್ಬಾಬ್ಬಾ.
ಹ್ಮ್ ಒಂದ್ಸರಿ ಆದ್ರೂ ಆ ಮಟ್ಟಕ್ ಹೋಗಿ ಬರ್ಬೇಕಂತ ನಾ. ದಾಸೊಗ್ ಅದು ಎಲ್ಲಾ ಇರ್ತ ಹ ದಾಸೊಗ್ ಅದು ಎಲ್ಲಾ ಇರ್ತ ಬಾರಿ ಚೆಂದ ಊಟ ಇರುತ್ತಲ್ಲಿ.
ಒಂದ ದಿನ ಹೊಂಬ್ರಮ್ ಏನ್ರೀ ಯಾವಾಗಾರ ಅಂದ್ರೂ ಹೋತಿವ್ ಅನ್ಬಾರದ ಏನ್.
ಹೋದ್ ಅದಕ್ಕೇನೆಲ್ಲ ಹೋತಿವ್ ಅಂತ್ ಹೇಳಲ್ಲಾ ಯಾವಾಗಾರೂ ಹೋದ್ರು ಹೋಗ್ ಬರ್ಬೋದು.
ಅದೇ ಯಾವಾಗಾರ ನಮ್ಗ ಟೈಮ್ ಸಿಕ್ಕಾಗ
ಆದ್ರೂ ಒಂದ ದಿನ ನಮ್ಗೆನ್ ಇವಾಗ ಬರಕ್ಕಾಗಲ್ಲಾ. ನೀವ ಹೋಗ್ಬರ್ರಿ ಒಂದ್ಸರಿ ಅದಕ್ಕೆನ್ ಮುಗಳಕೋಡ ಯಲ್ಲಾ ಲಿಂಗನ್ ಮಟ್ಟ ಅಂದ್ರ ಯಾರ್ ಆದ್ರೂ ಹೇಳ್ತಾರ ಜಮಖಂಡಿ
ಹೇಳ್ತಾರ ಬಿಡು ಈಗ್ ನೋಡಿದಾರ ಆದ್ರ ಅಲ್ಲ ಅಲ್ಲಿ ಅಲ್ಲಿ ಎಲ್ಲಾ ಕಡೆ
ಏನಿಲ್ಲಾ ಮುಗಲ್ ಕೊಡ್ಕೋದಾಗ ಓನ್ ಥ ವೇ ಆದದು ಮಠ ಇರೋದ ಅಲ್ಲೇ. ಮಠ ಅಂದ್ರ ಯಾರಾದ್ರೂ ತೋರಸ್ತಾರ್. ಆದ್ರೂ ಬ ಭಾರಿ ದೊಡ್ಡದದ ಮಠ್.
ಹ್ಮ್ ಹ್ಮ್ ಅಂದ್ರು ಬಾಳ ಸತ್ಯ ಉಳದೇತ್ ಅಂದ್ರ.
ಹ್ಮ್ ಭಾಳ ಪವರ್ ಫುಲ್ ದೇವ್ರ. ನೋಡ್
ಅಂದ್ರೆ ಇಲ್ಲಿ ಇ ಹುಲಿ ಜಯಂತಿ ಮಾಳಿಂಗಯ್ಯನ್ ನೋಡ್ದಿ ಏನ್ ನೀನೂ
ಆ ನಾನ್ ನೋಡಿಲ್ಲ.
ಅಯೇ ನಾನ್ ನೋಡಿನಿ ಒಂದ್ ವರ್ಷ ಹೋಗಿ ನಮ್ಮವನ್ನ ಜೊತೆ ಎಷ್ಟು ಎ ಅಲ್ಲಿಂದಲೇ ಎಸ್ಟ್ ಎಷ್ಟು ಜನ ಎಲ್ಲಿ ಬಸಮ್ಮ ಅಲ್ಲಿನೂ ಎಷ್ಟು ಜನ ಬಂದಿರ್ತಾರ ಗೊತ್ತಾ?
ಹಂ.
ಸಾವಿರಾರ ಜನಾ ಗೊತ್ತಾ ಕೈ ಕಾಲ ಗಾಯ ಗೊತ್ತಾ ಅದರ್ ಬಗ್ಗೆ ಪವಾಡ್ ಗೊತ್ತಾ?
ಆ ಸೊಪ್ ಸೊಪ್ಪ ಗೊತ್ತು ಅದ್ರ ಫುಲ್ ಏನ್ ಗೊತ್ತಿಲ್ಲ.
ಹ್ಮ್
ಅದೇನೋ ಮಾಳಿಂಗ್ರೆಯಾ ಆ ಇವಾಗ ಅವ್ರ ಏನೋ ನದಿ ದಡ್ ಅಂದ್ರೆ ಇಲ್ಲಿ ಯಾವ್ದ ನದಿ ಅದಲ್?
ನದಿ ಇಲ್ಲ ಅಲ್ಲೇ.
ಅಲ್ಲಿ ಯಾವ್ ನದಿ ಇಲ್ಲ?
ಉಹು ಉಹು.
ಯಾವ್ದೂ ಹಿಂಗ ಕೇರಿತರಾ ಇಲ್ಲಾ?
ಕೆರಿ ಇರ್ಬೇಕ ಅನಸ್ತ ನಾವ್ ಅಲ್ಲೆಲ್ಲಾ ನೋಡಿಲ್ಲ ಆದ್ರ ಕೆರಿ ಏನ್ ಗೊತ್ತಿಲ್ಲ ಅದ ಆಕಡೆ ಹೋಗಿಲ್ಲ ಆದ್ರ ಒಟ್ಟ ದೇವಸ್ಥಾನಕ್ ಹೋಗಿದ್ವಿ.
ಹ್ಮ್ ಹ್ಮ್
ಹ್ಮ ಹೆಂಗ್ ಗೊತ್ತಾ ರಾತ್ರಿ ಒಂದು ಗಂಟೆ ಆಗಿರ್ತದಂತ ಪರಮಾತ್ಮ ಪಾರ್ವತಿ ಬಂದಗೆಸಿ ಮಾಳಿಂಗಯ್ಯಾಗ ಸೆಲ್ಲೆ ಮುಂಡೆಸಿ ಮಾಡ್ತಾರಂತ
ಹ್ಮ್ ಹ್ಮ್
ಮಾಡಿ ಹ ಒಂದ್ ಒಬ್ಬ ವ್ಯಕ್ತಿ ಇಲ್ಲ ಬರೇ ಹಿಂಗೆ ತರ್ತರತಡಿ ಇವ್ರು ನೋಡಿದ್ರ ಆಯ್ತತ್ ನಾನ್ ಅಂತೇಳಿ ಓಹೋ, ಎಲ್ಲಾರೂ ಮಕ್ಕಂದ ಇರ್ತಾರಂತ ಆ ಟೈಮ್ನಾಗ ಅವಾಗ್ ಬರ್ತಾರಂತ ಪರಮಾತ್ಮ, ಪಾರ್ವತಿ. ಬಂದು ಸೆಲ್ಯ ಮುಂಡಸ್ ಮಾಡ ಟೈಮ್ನಾಗ ಇವ್ರು ಸುಳ್ಳ್ಯತರ ಕರೆಹೇಳ್ತಾರ ಬರೇ ಬರೇ ಹಿಂಗೆ ಹೇಳ್ತಾರ ತಡಿ ನೋಡಿದ್ರ ಆಯ್ತ ನಾನಾನ ನೋಡಮ್ಮ ಏನಾಗುತ್ತ ಅಂತ ಹೇಳಿ ಎದ್ದನಂತಲ್ಲಾ ಹ್ಮ್, ಎದ್ದು ಎದ್ದ ನೋಡಕ್ ಹೋಗೇನಂತ ಕಣ್ಣ ಕಣ್ಣೆ ಹೋಗ್ಯವಂತವಗ.
ಹ್ಮ್,
ಕಣ್ಣೆ ಕಾಣ್ಲಿಲ್ಲ ಅಂತ ಆ ಮತ್ತೆ ಅದು ಸಲ್ಲೆ ಮುಂಡಸ್ ಮಾಡುವದ್ರಿಂದ ಬೆಳಗ್ಗೆ ಟೈಮ್ ಅದು ಶೆಲ್ಲೆ ಮುಂಡಸ್ ಮಾಡಿರ್ತಾರ ನೋಡು
ಹ್ಮ್, ಹ್ಮ್-
ಅದು ಅದೇನ ದಟ್ಟಿ ಅಂತಾರಲ್ಲ ಅದು ಬೆಳ್ಳಿಗ್ ಎಷ್ಟ್ ಚಂದ ಲಕ್ಕಲ ಕ್ಕ ಅಂತ ಹೊಳಿತಿರ್ ಗೊತ್ತಾ ಅಲಿ ಬನ್ನಿ ಗಿಡದಾಗ ಬಂದು ಬನ್ನಿ ಗಿಡ್ದಗಲ್ಲಿಂದ ಎಲ್ಲಾ ಕಳ್ಸಕ್ಕ ಸುತ್ತಿ ಶಲ್ಯಮುಂಡಸ್ ಮಾಡ್ ಹೋತಾರ.
ಹಾ, ಹಾ
ಅ ಅದ್ ಹಂಗೆ ಬೆಳಿಗ್ಗೆ ಟೈಮ್ ನೋಡ್ತಾರ ನೋಡ ಜನಗಳು ಶೆಲ್ಯಾಮುಂಡಸು ಬೆಳ್ಳುಗ್ ಹಂಗೆಇರ್ತದ. ಹಂಗೆ ಆ ಬಂಡಾರ ಉಗ್ಗಿದಂಗೆಲ್ಲ -ಉಗ್ಗಿದಂಗೆಲ್ಲ ಅದು ಕಪ್ಪಾಕೆ ಅಂತ ಬರ್ತದ ಆಮೇಲೆ ಕಾಣಲ್ಲದು.
ಹ್ಮ್, ಹ್ಮ್
ಹ್ಮ್, ಆಮೇಲೆ ಆಹ ಮಲ್ಕೊಂಡ ಇರ್ತಾರ ನೋಡ್ ನೈಟ್ ಎಲ್ಲಾ ಜನಗಳು ಆಮೇಲೆ ಸವಾರಯ್ತು ಸವಾರ ಆಯ್ತು ಅಂತೇಳಿ ಗಂಟಿ ಹೊಡಿತಾರಂತ ಅವಾಗ ಎದ್ದಗೆಸಿ ಬಂದ ನೋಡಿ ಸಣ್ಣ ಮಾಡಿ ಮತ್ತೆ ಹೋಗಿ ಮಲ್ಕೊಂತರ. ಎಷ್ಟು ಸತ್ತುಳೈಯ್ತು ಅಲ್ಲಿನ ಗೊತ್ತಾ ಒಂದೇ ವರ್ಷಹೋಗಿನನಾನು.
ಹ್ಮ
ಇನ್ನ ಪವಾಡ ಮಾಡಲೆಗ ಪುರ ಇಂದು ಬೀರ್ಲಿಂಗಂದು ಜಗ್ಗ್ಯಾದ ಪವಾಡ ಅವ್ರ ಇಬ್ಬರದು ಕತಿ ಹೇಳ್ಬೇಕಂದ್ರೆ ಜಾಸ್ತಿ ಐತ್ ನೀ ನೋಡ್ದೇ ಬಿಟ್ಟಿದ ಅದು ವೀಡ ಎಲ್ಲ ಐತಿ. ಹಾ
ಕೇಳಿದ್ದೆ ಆದ್ರ ಸ್ವಪ ಸ್ವಲ್ಪ ಆದ್ರ ಫುಲ್ ಏನ್ ಕೇಳಿಲ್ಲ ಇದು ನಿಮ್ಮೂರು ನ ಕುೂರಿಿಲ್ಲ ಅಲ್ಲಿ ನಡ್ಕೂರದಾಗನು ಒಂದು ಬೀರಲಿಂಗದೆನ್ ಯಾವವುದೋ ಒಂದು ಗುಡಿಯಾದ. ಇಲ್ಲಮಾಳಿಂಗ್ರಾಯಂದ ಏನು
ಮಾಳಿಂಗರಾಯಂದ ಐತಿ ಅದು ಎಲ್ಲದಂದಿ ಮಾಳಳ್ಳಗ.
ಮಾಲ್ಳ್ಳೆಗಲ್ಲ
ಮಾಳಳ್ಳೃ ಅಂದ್ರ ನಡ್ಕೂರ್ ಬಲ್ಲೆ
ಹೌದು ಅದು ಕೇಳಿನ ಆದ್ರೂ ನೀ ನಡ್ಕೂರ್ತಕ ಒಂದ್ ಗುಡಿ ಇಲ್ಲಾ ಇಲ್ಲಿದಾರ್ಯಾಗ.
ನಡ್ಕೂರಾಗ ಸಿದ್ದರುಡ ಮಠ ಐತಲ್ಲಾ
ಸಿದ್ಧರುಡ ಮಠ ಅದು ಮುಂದಕಐತೆ ಇಲ್ಲಿ ದಾರಿ ಇಲ್ಲಿ ಮೂರು ಕಡೆ ನಂದ್ರೆ ಈ ಕಡೆ ಕೆಂಭಾವಿ ರೂಟಿಗಿ ಪರ್ಸನಲ್ ಆದ್ ನೋಡ್ ಊರ್
ಐತಿ ಅದು ಸದನಂದ ಬಾಳ ಮುತ್ತ್ಯಾ ದೊಡ್ಡ ಮಠ ಐತ್ ನೋಡ ಹ ಅ ಮುತ್ತನ್ ಹೆಸರು ಹ ಅದ ಅದನ್ನ ನಂಬಿದ್ರಾ ನೀ ಹೊಟ್ಟ ಬಡೋತನಾನೇ ಇರಲ್ಲ ಅಂತ ಅ ದೇವ್ರನ ನಂಬಿದ್ರ.
ಹ್ಮ್, ಯಾವದನನಿಮ್ಮೂರಾಗ ಏನ್ ಮಾಳಳ್ಳಾಗ ಕೇಳ್ದ ಮಾಳಳ್ಳೆಗಇದು. ನಾನು ಅದು ಅ ಅದು ಮಾಳಳ್ಳಿಗೆ ಮತ್ತ ಇದ್ ಕೆಲ್ಸ ಮಾಡ್ತಿದ್ವಲ್ಲಾ. ಇದು ಕರಿಮ್ಮನ್ ಕೂಡಾಗ ಕರಿಮ್ಮ್ ಕರ್ಕೊಂಡ ಹೋಗಿಲ ನಮೂನೆ ಹೋಗಿದ್ವಿ ಆ ಮಟ್ಟಕ್ಕ ಅಲಿ ಅಲ್ಲೇನೋ ಬಂಗಾರದು ಕಳ್ತನ ಆಗ್ಯದಂತನ್ನ ಕುಂತಿದ್ರು ಒಂದ್ಸರಿ ಅವಾಗ ನಾ ಹೋದಾಗ ಅದಕ್ಕೆ ಅಂದ
ಹೌದಾ
ಹ್ಮ್ ಅಲ್ಲಿನ್ ಆತಲ್ಲ ಇದು ಮಳೆಗಾಯೆ ಒಂದು ಅಲ್ಲಿನ ಚಂದ್ರಸಬ್ ದೇವಸ್ಥಾನ ಅದಲ್ಲ ನೋಡ ಅದಿಕ್ಕೆಂದೆ ನಿಮ್ಮೂರಾಗ
ಹೋಗಿವವಿ ಜಾತ್ರೆ ಇತ್ತಲ್ಲಾ ಹೋದ್ ಹೋದ್ ವರ್ಷದಾಗೇನ ಹೋಗಿವೇನ್ ಈ ವರ್ಷ ಹೋಗಿನಿ ನೋಡಿ ಹೋಗಿನಿ
ಹ್ಮ್
ಹ ಚೆನ್ನಾಗ ಚೆಂದ ಐತ್ಲಿ ಅಲ್ಲಿ ಬಸಮ್ಮ ಅಲ್ಲಿನ ದೇವಸ್ಥಾನ ಚೆನ್ನಾಗ ಐತೆ
ಹ್ಮ್ ಅದೇ ನಾನು ನೋಡಿದ್ವಿ ಅದಕ್ಕೆ ಕೇಳ್ದದ ನಿಮ್ೂಊರೇನ ಅಲ್ಲೇ ಅದೇ ನೆನಪ ಅಂತಲ್ಲ
ಹ್ಮ್ ಅದ್ರ ಸಮೀಪೆ ಐತಿ ನಮ್ಮ ಊರ್ ಬೆಲ್ಲಿಿ ಒಂದ್ ದಾರಿ ಬರ್ತದೆ ಈ ಕಡೆ
ಹ್ಮ್ ಹ್ಮ್
ಅಲ್ಲೇ ಹಂಗ ಅಡ್ಡು ಹಬಕ್ಲ್ಲಿ ಬರ್ತದ ಊರ್ ಮಾಳಳ್ಳಿ ಅಂತೇಳಿ ಚೆನ್ನಾಗ್ ಆತದ ಬಿುಡು ಜಾತ್ರೆ ಅದೆಲ್ಲಾ ಹೋಗಿ ಕಾರ್ ರ್ಕೊಂಡ್ ಹೋಗಿದ್ದ ನಿಮ ಅಣ್ಣ
ಹ್ಮ್ ಹ್ಮ್
ನಾ ಏನು ಗುಡಿ ಒೊಳಗ ಹೋಗ್ಲಿಲ್ಲ ಹೊರ್ಗ ನಿಂತಿದ್ದೆ ಇ ಇದಾಗಿತ್ತಲ್ಲ ಆಮೇಲೆ ಆಮೇಲೆ ಆಧಾರ್ ತಂದ್ ಹಚ್ಚಿದ್ರರು ಅಲ್ಲೇ ಹೊರಗ ನಿನ್ ಸಣ್ಣ ಮಾಡಿ ಜಾತ್ರೆಗೈತ್ರಿ ಮಸ್ತ್ ಆತದಲ್ಲ ಅಲ್ಲ
ಹ್ಮ್ ಅದಕ್ಕೆ ಅಂದೆ ಹ್ಮ್
ಕಿಲ್ಪು ಮತ್ತೆ ಅವಿ ಊತ ನನ್ಗ ಏನೇನ್ಬೇಕೇಕು ಬಳಿ ಅವೆಲ್ಲಾ ತಗೊಂಡ ಹ ಬಜ್ಜಿತ್ ತಿನ್ಕೊಂಡು ಬಂದ್ವಿ
ಅಂದ್ರೆ ದೊಡ್ಡ ಜಾತ್ರೆ ಆತಾನ ದೊಡ್ಡದಾಗುತ್ತಾ
ಎಲ್ಲಾನು ಬಂದಿರ್ತವ ಜೋಗಿಯರ್ ಸಾಮಾನ ಎಲ್ಲಾನು ಬಜ್ಜಿ ಅಂಗ್ ಬಿ ಇರ್ತ ಇರ್ತವ ಪಳಾರ ಅಂಗಡಿ ಇರ್ತವ ದೊಡ್ಡ ಜಾತ್ನೇ ಆತದ ಇಲ್ಲಿ ನಮ್ಮ ಮನೇಶ್ವರ್ ಜಾತ್ರೆ ಹಂಗ ಆಗುತ್ತಾ
ಹ್ಮ್
ಹ್ಮ್ ಇಲ್ಲಯ ಆದ್ರೆ ಸ್ವಲ್ಪ್ ಬಾಳ ದಿನ ಇರ್ತದ ಅಲ್ಲಿ ಬಾಳ ದಿನ ಇರಲ್ಲ ಜಾತ್ರೆ ಸ್ವಲ್ಪ್ ಜನ ಇರ್ತದ
ಹ್ಮ್ ಹ್ಮ್
ಹ್ಮ್ ಅಷ್ಟು ನೋಡು ಮತ್ತೆ ನೀ ಯಾವ ಯಾವ ಊರ್ ಜಾತ್ರೆಗೆೋಯವಿ
ನಾವು ಅದೇ ತಿಿಂದತ್ನಚಾತ್ರೆ ಹೋಗ್ತಿದ್ವಿ ಅಲ್ಲಿ ಬರ್ತಿದ್ವಿ ವರ್ಷ ವರ್ಷ ಹ ಆದ್ರೆ ಇವಾಗ ಬಿಟ್ಟೀಿವ
ಬರ್ಬೇಕಲ್ ವರ್ಷ ವರ್ಷ ಚೆನ್ನಾಗ್ ಆತದ ಇಲ್ಲಿ ನಾವಂತ್ ಯಾರ್ ಹ ತರ ಬಿಡ್ತಾರೆ ನಾವ್ಂತ್ತ್ರ ಪಿಕ್ಸ್ ನೋಡಪ್ಪ ಮುವನೇಶ್ವರ್ ಜಾತ್ರೆ
ಹೋಗವಿ ಯಾರ್ ಹೋಗ್ತಾರ ಬಿಡ್ತಾರ ನಮ್ಮ್ನ ಫ್ಯಾಮಿಲಿಯಾರಂತ ನಾವ್ ಎಲ್ಲಾರ ಹೋಗ್ತಿದ್ವಾ ಅಂದ್ರೆ ಒಂದ್ ದಿನ ಮುಂಚಕ್ಕೆ ಇವಾಗ ಅಂದ್ರಿ ಇವತ್ತು ರಾತ್ರಿ ಹೋಗ್ತಿದೀವಿ ಅಲ್ಲೇ ರಾತ್ರಿ ಇದ್ದು ಬೆಳಗ್ಗೆ ಬರ್ತಿದ್ವ ಪ್ರತಿ ವರ್ಷನುೂ ಬಿಡ್ಲತಂಗ ಹೋಗಿವವಿ ನಾವು
ಹೌದು
ಹ ಇವಾಗ ನಮ್ಮ್ ವರೆ ಎಲ್ಲಾರೂ ಬೆಂಗ್ಳೂರು ಹೋದ್ರಲ್ಲ ಅದಕ್ಕ ಇದ್ ಮೂರ್ ವರ್ಷ ಆಯ್ತ್ ನೋಡ ಜಾತ್ರೆ ಹೋಲಾರ ನಾವು
ಹೌದಾ
ಹ್ಮ್ ಮೂರ್ ವರ್ಷ ಆಯ್ತು ಬಿಟ್ಟು
ಬಾ ಈ ಸಲ ನಾನು ಬರ್ತೀನಿ ನೀನು ಬಾ
ಹ್ಮ್ ನೋಡಂ ನೋಡಂ
ಪ್ರೇಮಾ ನೀನು ನಿಮ್ಮ ಮನೆಯ
ಹ್ಮ್ ನಮ್ಮ ಮನೆಯಾಗ ಎಲ್ಲಾರೂ ಬರ್ತ ನಮ್ಮಮ್ಮರು ಮತ್ತ ಬಂದ್ರಂದ್ರ ಅವಾಗ ಬಂದಿದರು ಅಂದ್ರ ಮತ್ತ ಬರ್ತವಿ ಎಲ್ಲಾರೂ ಆದ್ರೆ
ಹಾ
ಒಂದ್ ದಿನ ಮುಜಕ್ ಬಂದ್ರ ಹವು ಬರ್ತ್ವಿ ಇಲ್ಲಾಂದ್ರ ಬೆಳಗ್ಗೆರ ಬಂದು ಸಾಯಂಕಾಲ ವಾಪಸ್
ಹ್ಮ್ ಅಷ್ಟ್ ಮಾಡಕಂತತ್ರಿ ಬಾ ಎ ಹ ಇದ್ರು ನಮ್ಮ್ಊರಾಗ ಶಾಂತಪುರ ಅಲ್ ನಮ್ಮ ಮನಿನ ನೋಡಿಲ್ಲಾ ನಮ್ಮ್ ಮನಿ ಕರ್ಕೊ ಬರ್ತನಿ ನೀ ಬರೋದನ್ ಹೇಳಿ ನಾನು ಮುವನೇಶ್ವ ಜಾತ್ರಿ ನಿಮ್ ಜೊತೆ ಬಂದ ಮನೆ ಕರ್ ಕೊಂಡ್ ಬರ್ತನಿ ಆಮೇಲೆ ಸಾಯಂಕಾಲ ನೀವು ಹೋಗಕಿ
ಹ್ಮ್ ಮಸ್ತ್ ಆತದ ಜೀ ಇಲ್ಲ ಅಂತ ನೋಡ್ರ ಮೌನೇಶ್ವರ್ ಜಾತ್ರಾಗ ದೊಡ್ಡ ದೊಡ್ಡ ಜೀಕನೇ ಅದ್ ಯಾವಾಗ ಒಂದ ಡಿಸ್ಕೋ ಡ್ಯಾನ್ಸ್ ಏನ್ ಅದ್ ಹ ಬ್ರೇಕ್ ಡಾನ್ಸ್ ನೋಡು ಒಂದ್ಸಲ ಮನ್ಯಾಗ ಕೂಡ್ಸ ಬಿಟ್ಟಿದ್ರವ ಟಂಕ ಹಿಡ್ಕಂದ್ಗೆಸೀನ್ ನಡಕೆ ಬರಲ್ಲಾಗ್ಬಿಟ್ಟಿತ್ತು ವಾಂತಿ ಅಂದ್ರ ವಾಂತಿ ಹೆಂಗ ಹಿಂಗ ಹೋಗಿ ಹಿಂಗ್ ಗುದ್ದಿಸ್ತದ ಹಿಂಗ ಹೋಗಿ ಹಂಗ
ಹ್ಮ್